ಹಲೋ ಹ್ಮ್.
ಏನ್ ಮಾಡಾಕತ್ತಿ ಮಕ್ಕೊಂಡಿಯೇನ
ಹ್ಮ್ ನೀನ
ಏನಿಲ್ಲಾ ಹೊರ ಕುಂತಿದ್ದೆ ಕಾಲಬ್ಯಾನಿ ಕಮ್ಮಿ ಆಗದಾ.
ಇಲ್ಲಾ.
ಆ.
ಇಲ್ಲಾ.
ಇಲ್ಲಾ.
ಹ್ಮ್
ಹ್ಮ್ ಹ್ಮ್
ಅಲೋ.
ನೀ ಹ್ಮ್
ಹ್ಮ್
ಯಾವಾಗಾ
ಹ್ಮ್
ಹೋಗ
ಯಾವತ್ತ ಹೋಗಣ್ಯ.
ಹ
ಯಾವದ ಒಂದು ತಗೋಳಿ
ಹ್ಮ್
ಹ್ಮ್ ಕೊಡುಸ್ತಿಲ್ಲ ಮತ್ತೆ
ಹ್ಮ್
ಯಾರ ಪೇಷಂಟ್ ಕಡೆ ಅಣ್ಣಾ ಹಲೋ ಹ್ಮ್ ಹ್ಮ ಹ್ಮ್ ಟ್ಯಾಬ್ಲೆಟ್ಸ್ ತಗೊಂಡಿ ಟ್ಯಾಬ್ಲೆಟ್ಸ್ ತೊಗೊಂಡಿ ಟ್ಯಾಬ್ಲೆಟ್ಸ್ ತೊಗೊಂಡಿ
ಇಲ್ಲ ಇಲ್ಲ
ಯಕ
ಸುಮ್
ಹ್ಮ್ ಸುಮ್
ಸುಮ್
ಹಾ
ಹೇಳು ಹ್ಮ ಹಳ
ವ ಯಾಗ ಹಲೋ
ಹ್ಮ್
ಹಲೋ ಎ ಮ
ಹ್ಮ
ಹ್ಮ
ಏನ
ಏನ್ ಮಾಡ ಕತಿ
ಸುಮ್ನೆ ಮಲ್ಕೊಂಡಿನಿ
ಹ್ಮ್
ನೀನು
ನನ್ ಸುಮ್ನೆ ಕುಂತೀನ ಅ
ಹ್ಮ್ ಕಾಲೇಜ ಭರ್ತಿರ
ಕಾಲೇಜ್ ಕ
ಬರ್ತಿಲ್ಲ
ಕಾಲೇಜ್ ಬರ್ಲ
ಯಾಕ್
ಮೇಡಂ ಸರ್ ಬೈತಾರೆ ಪಕ್ಕ ನಾಳೆ
ಅದ್ಕೆ ಬರಲ್ಲ ಏನ್
ಹಾ
ಅದಕ್ಕೆ ಬರೋಲ್ಲೇನ
ಹ ನಿನ್ಹೋಗೂ ಬರಬರ್
ಹೂ ನಂತ್ರದಪ್ಪ
ಕಕ್ಕ
ಹ್ಮ
ಮಂತ್ರಲಯಕ್ಕ
ಹ್ಮ್
ಹೋಗ್ಬಕ್ಕೆನಂದೆ
ಹ್ಮ
ನಮ್ ವೈಫ ಯಾಕನ್ ಬೇಡ ಬೇಡನ್ಕತ್ ನ್ ಅನಲ್ಲ ಆಗ್ಯಾಳ
ಹ್ಮ ಯಏಕ್ಕ ಯಾಕ್ ಏನ್ ಅಂದಿ ನ
ಹ್ಮ್
ಯಾಕೇಏನ್ ಅಂದಿಲ್ಲ ಏನಂದಿಲ್ಲ
ಹ್ಮ್ ಹ
ಹ್ಮ್
ಯರ ಮನೆ ಬೈತರೆ
ಯಾಕ್ ಬೈತಾರ
ಲಾಂಗ್ ಆಗ್ತದಲ್ಲಾ ಕರ್ಕೊಂಡ ಹೋಗಕ ಹೇಳಿ ಕೇಳಿ ಕರ್ಕೊಂಡ್ ಹೋಗ್ಬೇಕು ಸ್ಮ್ ಅಂತ ಅ
ಕರ್ಕೊಂಡು ಹೋಗ್ತಾರೆ ಹಂಗೆ ಕರ್ಕೊಂಡ್ ಹೋಗ್ತಿ
ಹ್ಮ್
ನೀ ಕರ್ಕೊಂಡು ಒಂಟಿದ್ದಿ ದೆಲ್ಲ ನಂಗೂ ಕರ್ಕೊಂಡು ಹೋಗೋದಲ್ಲ
ಹ್ಮ್ ಮಾ
ನೀವ ಕರ್ಕೊಂಡಂತು ಇಟ್ಟಿದೆಲ್ಲ
ಯಾವಾರಎಲ್ಲಿಗಾರ ಹೋಗ್ರ್ ಹೋಗ್ ಕರ್ಕಂ ಕರ್ಕದಜ ಹಂಗೆ ಕರ್ಕದ ಹೋಗು ಅಂದಿ.
ಹ್ಯಲೆಲಾ. ನೀನ ಕರ್ಕೊಂಡ್ ಹೊಂಟಿದ್ದು. ನೀಗ್ ಕರ್ಕೊಂಡ್ ಹೋಗ್ತಿದ್ದಲ್ಲಾ.
ಹಾ
ಮತ್ಯಾಕ್ ಅವ್ರ ಮನೆಯರ್ನ್ನ ಕೇಳ್ತಿದಿ ಹಂಗೆ ಕರ್ಕೊಂಡ್ ಹೋಗಬೇಕಿಲ್ಲ ಅಂಗೆ.
ಕರ್ಕೊಂಡ್ ಹೋಗ್ತೀನಿ ಬಟ್ ಇನ್ನ ಅದ ಏನ ಪೂರ್ತಿಗ ಅಕ್ಕ ಸಿಕ್ಕಿಲ್ಲ ಹೇಳದ ಕೇಳದ ಕರ್ಕ್ ಹೋಗಷ್ಟ.
ಹ್ಮ್ ಹ್ಮ್ ಯಾಕ ಸಿಕ್ಕಿಲ್ಲೆನ್.
ಸಿಕ್ಕದ
ಹ್ಮ್
ನಾಳೆ ಬರ್ತಲ್ಲ ಇರ ಅಕ್ಕಾ.
ಅವ್ರಾ.
ಹಲೋ
ಹ್ಮ್
ಅಣ್ಣಾ ಪೋನ. ಎತ್ತ ಎತ್ತ ಎತಿನೋ ಲೇ. ಅಲ
ಹ್ಮ್
ಮಂತ್ರರ ಲಯಕೋ ಈ ಚಂದ ಹೊರಗ ಮಕ್ಕಬೇಕಲ್ ಮಸ್ತ್ ಪ್ಲೇಸ್ಲ್ಲಿ ರಂಗೋಲೆ ಎಲ್ಲಾ ಹಾಕಿರ್ತಾರ. ಒರಗ್ ಆಕಾಶ ನೊ ಕಂತತ್ ಒಂದರ ಒಂದಿನಾರ ಮಕ್ಕೊಂಡಿಲ್ಲಾ ಆಕಾಶ್ ನೋಡ್ಕಂತ ಬಾಜ.
ಹ್ಮ್
ಹ್ಮ್ ಕರ್ಕೊಂಡು ಎಲ್ಲಾರ ಜನರ ಮಧ್ಯ್ಯ ನಾವು. ಮತ್ ಅಲ್ಲಿ ಗೋಲಿ ಸೋಡ ಮಸ್ತ್ ಇರ್ತದ. ಸೋಡಾ ಇರ್ತದ ಮಸ್ತ್ ಕುಡ್ಯಾಕ್ ಸೋಡಾ ಮಸ್ತ್ ಅಂದ್ರೆ ರೂಮ್. ಸೋಡಾ ಕುಡ್ತೀನಾ ಝೀಗೆ
ಗುರುವಾರ ರಾಯಣ
ಯಕನ್.
ಹ
ಯಕ.
ಹ್ಮ ಹ್ಮ ನಾನ್ ಕುಡೀಲಿ
ಹ್ಮ್
ಹ್ಮ
ಸೋಡ ಅಂದ್ರ ಏನ ಮಾಡಿ ನೀನ್.
ಹೊ
ಸರಾಗಿರ ಮಾಡ್ದನ್ ಸೋಡಂದ್ರ.
ಇಲ್ಲಾ.
ಸೋಡಾ ಅಂದ್ರ ಏನ ತಿಳ್ಯಾರ್ ರೀ.
ಗೋತ್ತಿಲ್ಲಾ ಏನಿರ್ತದ ಏನು ಬಟ್ ಗ್ಲಾಸ್ನಾಗ್ ಹಾಕ ಕೊಡ್ತಾರ ಇಲ್.
ಗ್ಲಾಸನಾಗ್ ಹಾಕ್ ಕೊಡ್ತಾರ ಅದು ಕುಡದ್ರೆ ಒಟ್ಟಿ ಸಾಪಾತದ.
ಹಾ ನನ್ಗ್ ಗೊತ್ತಿತ್ತು.
ನನಗ ಗೊತ್ತಿತ್ತು.
ನನಗ್ ಫಸ್ಟ್ ಗೆ ಗೊತ್ತಿತ್ತು.
ಮಸ್ತ್ ಮಾಡ್ತಾರ ಅಂದ ಅಂದ್ರ ಭ ಅಲ್ಲಿ ಏನ್ ಜಾತ್ರೆ ಇದ್ದಂಗ ಇರ್ತಲ್ಲಾ ಏನಾರ ಮಸ್ತ್ ಸಿಗತ ವಸ್ತುಗಳೆಲ್ಲಾ ತರ ತರದ.
ಹ್ಮ್ ಜಾತ್ರೆ ಗಿತ್ರೆ ಎಲ್ಲ ಇಂಟ್ರೆಸ್ಟ್ ಇಲ್ಲಾ ನಮಗೆ.
ಲಾಡು ಕೊಡ್ತಾರ ಮಸ್ತ್ ಮೂವತ್ ರೂಪಾಯ ಕೊ ಒಂದಲ್ಲಿ
ಹ್ಮ್ ಹ್ಮ್ ಅವೆನ್ ಬ್ಯಾಡ ನಮಗ. ತಿರುಪತ್ತಿ ಲಾ ಮಾತ್ರ ಮಸ್ತ್ ತಿರುಪತಿಗ್ ಹೋಗ್ಬೇಕು ಅಲ್ಲಿ ಹೊದ್ರ ಪ್ಲೇಸ್ಗೆ ವಾಪಸ್ ಬರಕ್ಕೆ ಮನ್ಸಾಗಲ್ಲ ಅಷ್ಟ ಮಸ್ತ್ ಗತ್ತ.
ಕೊಡಬೇಕ ಹಾ ನೊಂದುವರೆ ಇಟಗದ ಹನೊಂದು ಐದ
ಹಾ ಹೇಳ್. ಹೇಳ ತಿರುಪತಿ
ಹ್ಮ ಯಾಯಿ.
ಹ್ಮ್ ಹ್ಮ್
ಈಗ ಆಣಸದಿ. ತಿರುಪತಿ ತಿರುಪತಿ ಹೋಗ್ಬೇಕಾದ್ರ ಮೂರ್ ನಾಕ್ ದಿನಾರ ಅವ್ರ ರಜೆ ತಗೋಬೇಕು.
ಹ್ಮ್ ನಾ ದಿನಾಕ ಒಂದ ವಾರ ತ ಹೋಗಕುದು.
ಹ್ಮ್ ಕಾಲೇಜು ರಜೆ ಇಲ್ಲಾ ಈ ಕಡೆ ಡ್ಯೂಟಿ ಅದು ನಾಲಣ ಡಬಲ್ ಡ್ಯೂಟಿ ಮಾಡಿದದ್ರ ಮುಗಿತ್ ಸಂತಿ.
ಏನ್ ಬ್ಯಾಡಮ್ಮಿ.
ಮಾಡ್ತಾ.
ಬ್ಯಾಡಾ ಹಂಗೆ ಹೆಂಡ್ತಿ ಮಕ್ಳು. ಅಳಾಕತಿಲ ಇಲ್.
ಅಳಾಕತಿಲ್ಲ ಬಟ್ ದುಡ್ಡಿನ ಅವಶ್ಯಕತೆ ಬಾಳ ಹ್ಮ್
ಹೌದು ಜಲ್ದಿ ಮಾ ಕಟ್ಟ ನ
ಮನಿದು ಅಷ್ಟ ಇಲ್ಲ ಅಹ ಬಟ್ ಬೈಕ್ ತಗೋಬೇಕು ಬೈಕ್ ಮೇಲೆ ಬಾಳ ಇಂಟ್ರೆಸ್ಟ್ ಆತ್ ಬೈಕ್
ಬೈಕ್ಂದ್ರೆ ಏನ್ ಯಾರ ಏನನ್ ಕೊಡ್ತಾರ ಅದಕ್ಕೆ ಎದರಕ್ಬೇಕ ಮ ಏನ್ ತಲನೇಲ್ಲ ನೆನಗಾರ ಸು
ಮನಗ ಮಚ ಮನಿ ಏನ್ ಕೊಡ್ತಾದೆನ್ ನಾನ್ ಹೆದ್ರಾಕ್ಬೇಕಲ್ಲ ಅದಕ್ಕೆ
ಹೌ ಕೆನತ್ರರಿ
ಇದಕ್ಕ ನಾದ್ರ ಆಗ್ತದೆ ಪೆಟ್ರೋಲಾ
ಹ್ಮ್
ಮತ್ತೆ ಅದ ಮನೆ ಕಟ್ಟದ ಮಾಗ ಅದೇನ್ ಕೊಡ್ತದ ನಮ್ಗೆ ಏನಾರ ಮನ್ಗ್ ಇರಕ್ ಅಷ್ಟ ಅಲ್ಲ ಅದು
ಮನೆಗ ಇರಕ್ಂದ್ರ ನ ಮನೆ ಏನ ಏನುಳ ಬಿಡು ಮನೇನ ಆಯ್ತಲ್ಲನ ಕಿರ್ತ
ಗಾಡಿ ಇದ್ರೆ ಓಡಾಡಕ್ಕೆ ಅರ್ಜೆಂಟಿಗೆ
ಬೇದೇ ನ್ದ ಗಾಡಿ ಅದ ನಮ್ದು ಒಂದ್ ದೊಡ್ಡು ಡ್ರೀಮ್ ಮನೆ ಹತದ ನಾನ್ ದುಡ್ಡ ಅವಾಗ
ಹ್ಮ್ ಅದೇ ನಮ ಡ್ರೀಮ್ ಅಲ್ಲ ಮತ್ತೆ
ಹ್ಮ್ ಎಂತ ಎಂತ ಡ್ರೀಮ್ ಇಟ್ಕೊತಾರ ನೀ ನೋಡ್ ಗಾಡಿ ತೊಗೊಳೊದು ಇಟ್ಕೊಂಡಿ
ಆ ಅದು ಒಂದೇ ಅಂತಲ್ಲ ಬೈಕ್ ಫಸ್ಟ್ ಏನಾರ ನಾನ ಈ ಹೊಸ ಹೊಸ್ ಖರೀದಿ ಮಾಡ್ಬೇಕು ಅದ ನನ್ ಸ್ವಂತ ರಕಲ್ ಬೈಕ್ ತಗೋಂದ ಜಿಗ್ಷ ಅದ ಬಟ್ ಆಗ ಆಗಲ್ಲ ಅಣ್ಣಿದ್ರಿ ಡಬಲ್ ಡ್ಯೂಟಿ ಮಾಡಿ ಬಿಡಮ್ಮಣ ತಿಂಗ್ಳ ಹದ್ನಾಕ್ ಸಾವಿರ ರೂಪಾಯಿ ಬರ್ತದ ತಿಂಗ್ಳ ಹದ್ನಾಕ್ ಸಾವರ ಅಂದ್ರ ಮನಗ ಕೊಡದೇ ಬೇಡ ಗಟಂತ ಒ ಎಂಟು ತಿಂಗಳದಾಗ ಆಯ ಬೈಕ್ ನ ಅಮೌಂಟ್ ಆಗಬುದು ಎಂಟ ತಿಂಗಳ ದಾಗ ಎಂಬ ಸಾವಿರ ಅದನ್ನ ಎಂಟಂಟು ಎಂ ಎಂಟ ಮೂಂ ಮೂವತ್ತೆರಡು ಒಂದು ಲಕ್ಷದ ಇಪ್ಪತ್ ಸಾವ ಹನ್ನೆರಡು ಸಾವಿರ ಆತದ ಒಂದ್ ಹತ್ತು ಹತ್ತು ತಿಂಗಳದ ಎಂಟ ತಿಂಗಳದಾಗ ನೀ್ ಬೈಕ್ ತಗೊಂಡ್ಬಿಡ್ತಿದ ಅಂತ ಅನಕತನಿ
ಹ್ಮ ಒಂದ್ ವರ್ಷ ದುಡದ ಬೈಕ್ ತಗ ಒಂದ್ ವರ್ಸ ದುಡದ ಪೆಟ್ರೋಲ್ ಹಾಕ್ಸಿ ಹ್ಮ
ಅಲ ನ ನಂಗ್ ಡಬಲ್ ಡ್ಯೂಟಿ ಮಾಡದೇ ಅಂದ್ರೆ ನಾನ್ ಈ ಒಂದೇ ಡ್ಯೂಟಿಗೆ ಇಟ್ಟುಳ ಬಿದ್ದೀನ ಮನ್ಷಿ ನಿದ್ದೆ ಆಗಬೇಕು ಕರೆಕ್ಟ್ ನಿಡ್ಡಿಯಾರ್ಲ್ಕಿದ್ರೆ ಮಾನ್ಷಿಯಸ್ ಶರೀರಲ್ಲ ಚಂದ ದಡ್ ಸಿಗತ ಅಂದ್ರೆ ಎಲ್ಲಾ ಚಲೋ ಆಗ್ತದ
ಡೇನ ಡಬಲ್ ಸಿಗಬೇಕು ಎನ್ ನಿನಗ
ಹ ಡಬಲ್ ಏನ್ ಬೇಡ ಸ್ವಲ್ಪ ಟೈಮ್ ಜಾಸ್ತಿ ಇದ್ದ್ರ ನ ಹೊರ್ಗಟ್ಟತಿ ಎಷ್ಟ್ ಗಂಟೆಗೆ ಅಂದ್ರ ಒಂದು್ ಗಂಟೆಗೆ ಒಂದು ಒಂದು ರಟಲ್ಲಿಂದ ರಾತ್ರಿ ಎಂಟರ ತಕ ಹೋಗ್ಬೇಕು ಆಯ್ತ ಅಷ್ಟಕ್ ಬರಟಿಗೆ ಒಂಬತ್ ಆ ಆ ಎಂಟವರಿಗೆ ಒಂಬತ್ತ ಆಗತ ಒಂಬತ್ತ ಒಂಬತ್ತರ್ಿಂದ ಬೆಳಗನ್ ಮತ್ತೆ ಮುಂಜೇಲಿ ಫುಲ್ಲು ಫ್ರೀ ಅಲ್ಲ ನೈಟ್ ಎಷ್ಟ ತರ ಹಕೋಬಹುದು ರೆಸ್ಟ್ ಸಿಗ್ತದೆ ಯಾಕಂದ್ರೆ ನೈಟ್ ನೈಟೇ ಡೇ ಡೇ ನಿದ್ದಿ ನೈಟ್ ಆದ್ರನೆೇ ಚಲ ಇಷ್ಟು ಲೈಟು ಎಲ್ಲ ಎ್ದ ಗೊತ್ತ ಒಂದು ತರನ ಸ ತಿಳ
ಎಡತ್ತು ಆಯನ ನಾಕು ವರ್ಷಾ ಕಷ್ಟಪಡಿ
ಯ್ ನಾಕು ವರ್ಷ ಯಾರನ್ನ ಕುಂದಿರ್ಚಿ ಹಾಕ್ತಾರಂಬದಗೆ ಇಡೀ ನನ್ ನನ್ನ ನೋಡ್ಕೊಂಡೆ ಒಂದ್ ಏನ್ ಅಂತಾರಲ್ಲ ಏನೋ ದೊಡ್ಡ ಸಮುದ್ರನ ಈಸ್ಬೇಕಕ್ ನಾನು ಇಷ್ಟು ಸಣ್ಣದಕ್ಕೆ ಹೆರ್ಬಡ ಸಮುದ್ರ ಸಮುದ